ಹಲೋ
ಹೇಳೆ ಕುಮಾರ
ಜಿಲ್ಲೆನ
ಹ್ಮ್
ಇಲ್ಲೇ ಇದ್ದಳಪ್ಪಾ ಊರಾಗಿದ್ದೆ ಎಲ್ಲಿದ್ ನೀನ್
ಹ ನಾವ ಇಲ್ಲಿ ಆಸ್ಲಾಗಿದ್ದೀವಪ್ಪಾ ಏನ ಹಾ
ಹಾ ಆಯ್ತ್ ನಡಪ್ಪಾ ನಿಂದ
ನೇ ಇಲ್ಲ ಮಾಡ್ಬೇಕು
ಹೌದಾ
ಹ್ಮ್ ಹಾಗ ಜಲ್ದಿನ ಊಟ ಮಾಡಿದಲ್ಲ
ಏ ಜಲ್ದಿ ಮಾಡಿದಿಪ್ಪಾ ಸ್ವಲ್ಪ ಹಸ ಆಕತಿತ್ತು ಮಧ್ಯಾಹ್ನ ಮಾಡಿದ್ದಿಲ್ಲ ಊಟ
ಹ ಹಾ
ಸ್ವಲ್ಪ ಅಷ್ಟದಾಗಿ ಆಗಿತ್ತು ಅರ್ಧ ಮರ್ದ ಅದಕ್ಕೆ ಚಲ್ಲಿ ಮಾಡಿದು ಇವಾಗ
ಹೌದಾ
ಹ್ಮ್ ನಿಂದೆ ನಡೀತಪ್ಪಾ ಚಲೋ ಬಳದವ ಮಧ್ಯಾಹ್ನ ಊಟ
ಹ ಎಲ್ಲ ಅಂಗೆನಾವ್
ಹ್ಮ್ ಅದಕ್ಕೆ ಅಂಡ್ ಅಂಡ ಆಗಿದ್ ಮಗ ತಿಂದು
ಹ್ಮ್ ಇರ್ಬೇಕಲ್ಲೆ ಮತ್ತ್ ಹಿಂಗೆ ಏನದು
ಹ್ಮ್ ಹ್ಮ್ ಏನಾದ
ಮುನೆ ಎಲ್ಲ ಹುಗಿ ಚಿಂತೆ ಚಿಂತೆ ಮಾಡ್ಕೊಂಡು ಕುಂತಾರತ್ತಪ್ಪಾ ನಮಗೆ ಹುಗಿಯಲ್ಲ ಏನ ನಾವು ಸಿಂಗ ಏನ್ ಕೆಲ್ಸ ಅದ ಏಳ್ ತಿನದ ಆರಾಮ್ಲಿರದ ಏನದ
ನಮ ಗಾದೆ ಮಾತ ಗಾದೆ ಮಾತ್ ಕೇಳಿದಂದ್ರ ಉರ್ಲಾಕನ್ ಸಯ್ತಿ ಬಿಡು ಕಾಡಿ ಹೇಳದು ಸುಮ್ಮ
ಗಾದೆ ಮಾತ ಏನು ಗಾದೆ ಮಾತ ಹೇಳಷ್ಟ ದೊಡ್ಡನಾಗಬಿಟ್ಟೆನ್
ಹ ನಿನ್ ನಿನಗ್ ಹೇಳ್ಬೇಕದು ದೊಡ್ಡವನಲ್ಲನನ್ ಬಟ್ ನಿನಗ್ ಹೇಳ್ಬೇಕದು
ಹ ಅಂಗಂದೆ ಅತ್ ತದ್ ಏನ್ ಮಾಡಿನ ನೊ ಗಾಳಿ ಮಾತ್ ಹೇಳಾಕ್ಕ
ಹ ಏನಲ್ತೊ ಅದೆಲ್ಲ ನಂಗೆ ಗೊತ್ತಾವ ಅಲ್ಲಿಗನ
ಹೌದಾ ಹ್ಮ್ಮ್ ಮತ್ತೆ ನಾಳೆ ಕೆಲೇಜ್ ಹೋಗ್ಬೇಕಂದೆ
ಹೋಗ್ಪಾ ನೀನ ಮನೆಗ ಆರಾಮ ಆಕ್ಸಿಡೆಂಟ್ ಆಗಿ ಕುಂದಬಿಟ್ಟಿ ಮನೆಗೆ ಬರವಲಿ ಏನಿಲ್ಲ ಕಾಲೇಜ್ ಆರಾಮದ ಜೀವನ
ಮತ್ತೆ ಒಂದ ತಲೆ ಒಂದ ಎರಡ್ ಮೂರ್ ತಿಂಗಳು ಬಿಟ್ರ ಅಷ್ಟ
ಹ್ಮ್ ಸಾಯನ ಸಾಯ್ಬೇಕಲ್ಲ ಕೋಡೆ ಅಕೆಡಿ ಚಲೋ ಹೇಳ್ತಿತ್ತಲ ಹಾ
ಹ ಏ ಅದು ಏನ್ ಮಾಡ್ತಿ ಹಂಗೆ ದೇವರ ನಿಂದ ಮತ್ತೆ ರಿಟರ್ನ್ ಕರ್ಕೊ
ರಿಟರ್ನ್ ಕರ್ಕೊನ್
ಹ್ಮ್ನ್ ಅಂತಪ ವಜ್ಜ ವಜ್ಜ ಆಗಿಬಿಟ್ಟಿನ ನಿನಗ
ಕಾಲೇಜ್ ಒಜ್ಜ ಇದತಿ ಮನಗನ್ ಒಜ್ಜ ಇದಿ ಏನ್ ಕೆಲ್ಸ ಇಲ್ಲಾ ಏನಿಲ್ಲ ತಿಂದು ಉಂಡ ಈಗ ಮನೆಗ ಯಾರ ಯಾರು ಮಾಡ್ಬೇಕ್ ನಿಂದು ಮನೆಗೆಲ್ಲ ಎಲ್ಲ ಕೆಲ್ಸ ಅದು ನೀನು ಊಟ ಮಾಡಸ್ಬೇಕು ಅದ ಕೊಡ್ಬೇಕು ಟ್ಯಾಬ್ಲೆಟ್ ಕೊಡ್ಬೇಕು ಎಲ್ಲಾ ಮಾಡ್ಬೇಕಕ್ ಯಾರು ಮಾಡ್ಬೇಕಕ್ಲ ಎಲ್ಲಸ
ಅದಕ್ಕಪ್ಪಾ ನಾನನ್ ಅಂತ ಪರ ಕೆಲ್ಸ ಮಾಡ ಅಂತ ಮಾಡ್ದ ಅಂದ ಮನ್ಯಾಗ
ಏನ್ ಕೆಲ್ಸ ಮಾಡದಿಪ್ಪ ಎಲ್ಲಾ ಕೇಳಿಂತು ಎಲ್ಲಾ ಮನೆಗ ಏನಿಲ್ಲಾ ಅಂದ ಬಾರೆ ಓತಿ ಅಂತ ಆಯ್ತ ನೋಡ್ದ ಅಂತ ಮನಿ ಏನ ಕೆಲ್ಸ ಗಿಲ್ಸ ಇದ್ದ ಅಂದ್ರೆ ಮಂಗ ಹೊಡೆ ಬರ್ತೆ ಅಂತ ಜಲ್ದಿ
ಹ್ಮ್ ಮತ್ತ ಮ ಏ ಅಲ್ಲಿ ಕೆಲ್ಸ ಮಾಡ್ತೇವು ಬಾ ಅಷ್ಟನ್ ಮಾಡ್ತೇವ ಮತ್ತ ಏನ್ ಮಾಡ್ತೆೇವೆ
ಹ್ಮ್ ಏನ್ ಮಾಡ್ ಮತ್ತೆ ಆಕ್ಸಿಡೆಂಟ್ ಆಯತ ಕುಂತ ಕೆಲಸ ಮಾಡಕ್ ಬರ್ತ್ತಂತ ಬೇಕಂತ ಬಿದ್ದಂತ
ಬೇಕಂತ ಬಿದ್ದಿಲ್ಲೇ ನಮ ದೋಸ್ತ ಏನ್ ಮಾಡ್ಬಿಟ್ಟಾನ ಹಾ ಹೊರಗಡೆ ಹೊಂಟಿದೀವು ತಿನ್ನಾಕ ಊಟ ಮಾಡಾಕ ಊಟ ಮಾಡಕ್ ಹೋಗ ಟೈಮಿಗಿ ಹ ಅದೇ ಟೈಮ ಸೀಡಲ್ ಬಿತ್ತಪ್ಪ ಸೀಡ್ಲ್ ಬಿತ್ತ ಒ ನಂಜಿ ಬಿಟ್ಟ ಪೂರ ಗಾಡಿನ ಬಿಟ್ಟ ಬಿಟ್ಟ ಮಾದ ಸ್ಪೀಡ್ ಇತ್ತ ಗಾಡಿ
ಹ್ಮ.
ಹ್ಮ ಗಾಳ್ಯಾಗ ಬಿದ್ದ ಬಿದ್ದಬಿಟ್ಟಾನ ಬಿಟ್ಟಬಿಟ್ಟಾನ ನ ನನ್ ಅವ್ನಿಗಿನ ಸ್ವಲ್ಪ ನನಗದ ಪುರ್ ಓಯ ಹೊಯ್ ಬಿಟದ
ನೀಮ ಬೇಕಂತ ಬಿದ್ದಿದೇನ್ ಮತ್ತೆಂದಿಷ್ಟ ಕಲ್ಲಿಗ್ ಗಿಲ್ಲಿಗ ಆಚಗ್ಯಾಕ
ಎ ಎ ಹೆಂಗ ಹೆಂಗ್ ಬರತ್ತಲೆ ಆ ಮಾವ ಮನ್ಸನ ಆಗತ್ತನ ನತ್ಸ ಬ ಎಂಗೆ ಅಷ್ ಸೀನ್ ಇಲ್ಲೇ ನಾನ ಸುಮ್ ಅಕಡಿ ಇಕಡೆ ತಿರ್ಗಾಡಬೇಕಂದ ನಮ್ದ ಅಸೆ ಇರತಪ್ಪ ಬಗ್ಬೇಕಂತ ಇವಾಗ ಹೋಗಬೇಕಂತ ಏನ
ಯ
ಯಾರಿಗ ಗೊತ್ತಪಾ ಯಾರಿ ಯಾರಿಗ್ ಗೊತ್ತ ಬೇಕಂತ
ಎ ಬೇಕಥ್ ಎಂಗ ಬಿತಾರಲ್ಲೇ ಹಾ
ಇರ್ಲ ಕಾಲೇಜ್ದಾಗ ಏನನಡದದ ಮತ್ತ ಸಮಾಚಾರ ಏನ ಕೇಳಕತ್ತಾರ ನ ಕಾಲೇಜ
ಹ್ಮ ಕೇಳಕತ್ತ ಮತ್ತ ನೀ ಬರವಲ್ಲಿ ನಿನಚೆನ್ನಾಗದ ಎಲ್ಲಾ ಬೈಸ್ ತಿಂತೀನ ದಿನ್ನ
ಹಂಗೆ ಮತ್ ಹೆಸರ ಗಿಡ್ಕ ಹೆಸರ ನೆನ್ಪಿಡ್ಬೇಕಂದ್ರ ಬಹಷ ಬೆ
ಹ್ಮ ಅದಿಕ್ಕೆ ಮಗ ಬೇಕಂತ ಹೋಗಿ ಬಿದ್ದಿದ ಆಕ್ಸಿಡೆಂಟ್ ಮಾಡಿಕೊಂಡ ಅಲ್ಲಿ
ಹಂಗೆ ಹಂಗೆ ತಿಳ್ಕಪ್ಪಾ ಬೇಕಂತ ಬಿದ್ದೀನಂತ ತಿಳ್ಕೊ ಯ ನಾನ್ ಬೇಕಂತ ಬೀಳಕ ನಂದ್ ಏನ್ ನಮ ಜೀವ ಇಲ್ಲ ನಾವ ಮ ಬದಗ್ಬೇಕ ಹಂಗಂತ ಇನ್ನ ಮುಂದ
ಈ ಮ ಏನ ಕಾಲ ಗಿಲ ಮುರಲಿ ಅದ ಮುರಿಲಿ ಅಂತ ಬಳಾ ನೀನ್ ಸುಮ್ನೆ ಜೀವ
ಏನ್ ಮಾಡ್ತ ಅವನ ವುಯ್ ವುಯ್ ಇವ್ನ ಅವನಿಗ ಗಾಡಿ ಕೊಟ್ಟ ಬಟ್ಟ ಸುಮ್ಮ ಕೊಡಲಾಗಿದ ಆದ್ರ ಬೇರೆ ಎಫ್ ಜೆಡ್ ಅದ ಗಾಡಿ
ಹ್ಮ ಪುಡಿ ಪುಡಿ ಆಗಿರತ ಅದ ಗಾಡಿ
ಯ ಒಂದ್ ಸೈಡ್ ಪೂಳ ಪೂರ ಪಾರ್ಸಿ ಹೋಗ್ಬಿಟ್ಟದ ಅ ಕಡೆ
ಹ್ಮ ಆಯ್ತ ಕಟ್ ಮತ್ತ ಮತ್ತ ಈಗ ದಂಡ ಅದಕ್ಕನ ಕಟ್ಟಬೇಕ. ನಿನ್ಗನ ಕಟ್ಬೇಕ ಸಾಯ ಹೊಡತಿಲೇ ಇದ್ದ ಮನೆಯವ್ರಿಗ ನೀನ್ ಎಲ್ಲರಿಗ
ಏನ್ ಮಾಡ್ತಿ ಸುಮ್ಮ ಅಕಡೆ ಅತ್ ಅದನ್ನ ಹೋಗಾರ ಮನ್ಸ ಆಗ್ತಿದ್ದಲ್ಲ. ಒಂಬ ಒಂಬ ಅಂತ ಹೇಳ ಕುಂತಿನ ಅದಕ್ಕೆ ಎಲ್ಲ ಬಿಡ ಅಂತ ಹೋಗಿನಪ್ಪ ಏನ್ ಮಾಡ್ತೇವ ಹ ಹೆಂಗ ಆಗತ್ತ. ಅಂತ ಯಾರಿಗ ಗೊತ್ತ ಕಡೆ ಹಣಾವರ
ಹ್ಮ.
ಆವಾ ಬೇರೆ ಜಿಗ್ಗಿ ಬಿಯಸ್ಕೊಂಡಿದ್ದ ಅವತ್ತ ಮನ್ಯಾಗ ಬೆಳಗ್ ಬೆಳಿಗ್ನೆ ಕೆಲ್ಸ
ಹ್ಮ ಮಗ ಬೇಕಂತನೆ ಕೆಲ್ಸ ಇಲ್ಲ ಹೆಂಗ ಬೈದಾರ ಅ ತ್ತ ಬಿದ್ರ ಮಕ್ಕಳ ಹೋಗಿ ನೀವು ಹಂಗ ಅಂತ ಹೇ
ಎ ಅಷ್ಟೇನಿಲ್ಲೆ.
ಹ್ಮ.
ಏನ್ ಮಾಡ್ತಾ ಇದ್ದೀರಾ ಸುಮ್ಮಗಿ ಹಾಸ್ಪಿಟ್ಲಗಾನ ಅಡ್ಮಿಟ್ ಆದಕರ ಅಲೆ ಅದೊಂದ ಚಲ ಆಕತಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಫ್ರೀ ಚಾರ್ಜ್ ಇರ್ತಿ ಏನಿರಲ್ಲ ಕಡೆ
ಹ್ಮ ಅಲ್ಲೇ ಇರ್ಬೇಕ ಇಲ ಮತ್ತ ಯ ನಿಮ್ ಇವ್ರ ನಿಮ್ ಮಾಮನ ಮಗ ನರ್ಸ್ ಎಲ್ಲ ನೋಡ್ಕನಂತೀರಲ್ಲಾ ನಿನಗ
ಹ ಮತ್ತ ಆ ಕಡೆ ಅಲ್ಲಿಂದ ಬರ್ಬೇಕ ಆಗತ್ತ ಅಕ್ಕಿ ಆಕಡೆ ಅವ್ರ ಕಾಲೇಜ್ ಬಿಟ್ಟ ಬರ್ಬೇಕಾಗತ್ತೆ ಅದ ಗಂಗಾವತಿದಾಗ ಓದಕತಾಳ ಮತ್ತ ಟ್ ಹಿಡಿತಾರೆ ಏನಲ್ಲಿ ಅ ಅಲ್ಲಿ ಇಲ್ಲಿಂದ ಅಲ್ಲಿ ಹೋಗ ಅಷ್ಟೇ ನಾನ್ ನಣನೇ ಮ್ಯಾಗ ಹೋಗಿರ್ತ್ತ
ಹ್ಮ್ ಏನ ಆಗ್ತಿತ್ತು ಏನ್ ಆ್ತಲ್ಲಾ ಹೋದ್ರು ಒಂದ ದಿನ ಮತ್ತೆ ಬದುಕತಿದಿ ಮಗ ನಾಳಿಗಿ ನೀ
ಹೌದೌದು ಎಲ್ಲ ಓದಂದ್ರ ಆ ಕಡೆ ಈ ಕಡೆ ಬರಂಗಿದ್ದೀನಿ ನಾನು ಪೂರಾ
ಹ್ಮ್ ಓದತಿದ್ದೀ ಮಾಮನ ಮಗಳ ಸ್ವಲ್ಪ ಕ ಕಳ್ಳ ಹಿಡಿತಿದ್ಲಿ ಹೆಂಗ ಅದನ್ನ ಇದರ ಅದ್ರನ್ನ ಬದಕಸ್ತಿದ್ಲ ನಿನಗ ಏನನ್ನ ಮಾಡಿ
ಇಲ್ಲ ಇವಾಗ ಪೂರಾ ಚೇಂಜ್ ಆಗಬಿಟ್ಟಿವಿ ಬಿಟ್ಟ ಬಿಟ್ಟಿ ನಾವೆಲ್ಲ ಪೂರ ಓದಕ್ ಹತ್ತಾಳ ಸ್ಟಡಿ ಮಾಡಕ್ ಹತ್ತಾಳ
ಮತ್ತೆ ಹೆಂಗಪ್ಪಾ ನೀ ಬರೇ ಉಡಾಳ್ ಉಡಾಳ್ ಮಾಡಿದ್ರ ಇಂತರ
ಏನ್ ಮಾಡ್ತಿ ಮತ್ ಜೀವನ್ ಇರೋದನ್ ನಾಕ್ ದಿವ್ಸ ಅದ್ರಾಗ ಊಡಾಳ ಮಾಡಬಾರದ್ ಪೂರ್ ಸೈಲೆಂಟ್ ಆಗಿ ಹೋಗಬೇಕಂದ್ರ ಮತ್ತ ಹ್ಯಾಂಗ್
ಕಾಲ್ ಮುರ್ಕಂದ ಕುಂತ ಈಗ ಏನ್ ಕೆಲಸ ಗಿಲ್ಸಾ ಅಷ ರ ಅಂತ ಮನ್ಯಾಗ ಕಾಲೇಜಗ್ ಬರಬೇಕ ಅಂತ ಏನ ಅಸೈನ್ಮೆಂಟ್ ಗಿಸೈನ್ಮೆಂಟ್ ಬರಬೇಕಂತ ಮಗ
ಅದೇ ಅದಕ್ಕ ಚಲೋ ಆಗ್ಬಿಟ್ಟದ ಏನ್ ಮಾಡ್ತ ಈ ಕಡೆ ಪೂರಾ ಸಾಕ್ಷ ಸಕಾಯ್ಬ ಬಿಟ್ಟದ ಪ್ರಿನ್ಸಿಪಲ್ಗೋಸ್ರ ಅಂದ್ರೆ ಬೆಳಗ್ಗೆ ಹೋಗ್ತತಿವಿ ಬೈತಾನ ಅವನ್ಗೋಸ್ರ ಬೇಷ ಬೇಕು ಮತ್ತೆ ಇಲ್ಲಿಮನಿಯಿಂದ ಬೈಸಂಡ್ ಹೋಗಬಕ್ ಮತ್ತೆ
ಹ್ಮ್
ಟೈಮಿನ್ ಬೈತಾನ ಹೋಗೋ ಟೈಮಿ ಬೈತಾನ ಕ್ಲಾಸ್ ದಾಗನ್ ಬೈತಾನ ನಮ್ ಜೀವನ ಇರೋದೇ ಬೈಷ ಬ ಆಗಬಿಟ್ಟ ಅದ ನ್ ಅವ್ ಬ ನಮಗ್ ಬೈದ್ರನೆ ಅವ್ನ್ ಹೊಟ್ಟೆ ತುಂಬತಿತ್ತೇನ ಅದೇ ಆಗ್ಬಿಟ್ಟದ ನನಗಂದ್ರ
ನಿಮಂಂತರ್ಗ ಅಂತರವರ ಸಿಗ್ಬೇಕ್ ಮಕ್ಳು ನಿಮ್ ಅನ್ಭವಸರ್ಲೆ
ಏನ್ ಮಾಡ್ತಪ್ಪಾ ನೀನಂದ್ರು ನಾಲ್ಕ್ ದಿವ್ಸ ಬೈಷ ಕೋಂಡ ನಮ್ ಕೂಡ ಆಯ್ತ ಆಮೇಲೆ ನೀ ಸುಮ್ ಸ ಸುಮ ಉದ್ದಾರ ಆ ಹೆಂಗನ ಬುಟ್ಟೆ ನಮಕೂಡೋಣ ಆ ಕಡೆ
ಎಲ್ಲ ನಾವು ಅವರಿಗೆ ಗುಳಿಗೆ ಹಾಕ್ತಿವ್ ನಾವು ಏನೇನ ಗುಳ ಎಲ್ಲಾ ಗುಳಗ್ ಹಾಕಿಂತೀ ನಿಮಮ್ಮ ಮಕ್ಕಳು
ರ್ಲಿ ಬಕೆಟ್ ಇಡ್ತ ಬಕೆಟ್ ಇಡಿತಾರಪ್ಪ ಅವ್ರದ ಹೆಂಗ ಮತ್ತ ಬಕೆಟ್ ಇಡೋವ್ರಿಗೆ ಮತ್ತ ಏನ್ ಹೇಳಂಗ
ತಿನ್ ಟ್ಯಾಕ್ಸ್ ಹಿಡಿದ್ರಿ ಸ್ವಲ್ಪ ದಿನ ಮತ್ತೆ
ಅ ನಾವ್ ಹಿಡದಿಲ್ಲಪ್ಪಾ ನಾವ್ ಹಿಡ್ಯಾಂಗಿಲ್ಲಪ್ಪಾ ಸಾಧ್ಯ ಇಲ್ಲಾ ಆತ ಸಿಂಟಾಗಸ್ ಗಿಟಾಕಸ್ ಇಂಗಿಲ್ಲ ನಾವು ನಮ್ದಏನ ಇದ್ರು ಅಪೋಸಿಟ್ ನಮ್ದು
ಹೌದೌದು ನೋಡಿಂತೋ ಅಪೋಸಿಟ್ ಎಲ್ಲಾ
ಹ್ಮ್ ಮತ್ತ ಸಿಂಟ ಸಿಲಕ ನಾನ್ ಅವ್ರ ಮಾತ್ ಅವ್ರ ಮಾತ್
ಹ ಏನ್ ಕೇಳಿಲ್ಲ ಅನ್ವಾಗ ಮಾತು ಎಲ್ಲ ಮನಿ ತೊಳಗ ಬಂದ ಅಲ್ಪ ಹೋಗಿ ಅಪ್ಪ ಪ್ಪಾ ಕೋಡಿ ಮನೆ ತೊಳದ ಕಸ ಗುಡಿಸಿ ಮುಸರಿ ತಿಕ್ಕಿ ಬಂದಲ್ಲ ಅಲ್ಲೇ ಹೇಳ
ಹ ಎಲ್ಲಿಪ್ಪಾ ಅಂತದಲ್ಲಿ ಏನು ನಾ ನಾನೇನ್ ಹೋಗಿನೆನ ಇ ಒಂದು ದಿವಸಾನ
ಎಲ್ಲಾ ಹೋಯ್ದಲ್ಲ ಎಲ್ಲಾ ಎಷ್ಟ ನೀನ್ ಗೊತ್ತಿಲ್ಲ ಇನ್ ನಮ್ಗ ಹ್ಮ್ ಹ ಎಲ್ಲ ಗೊತ್ತ ಡೋವ ಬಿಟ್ಟ ಬಿಟರು ಹ ಎಲ್ಲಾ ನಮ್ ಸರ್ ಹೇಳ ನಮ್ಗೆಲ್ಲ ಹ್ಮ್ ಈಗೆಲ್ಲಾ ಸುಮ್ಮ ಇದೆಲ್ಲಾ ಡೌ ಮಾಡ್ಬೇಡ್ರಿ ನೀವು
ಯ ಡೌವ ಮಾಡಕ ಏನ ನಾವ್ ಹೋದ್ರಲ್ಲ ಹೇಳಕ
ಅದಿ ಹೆಂಗ ಮತ್ತೆ ಕಾಲ್ ಮುರ್ಗನ್ ಕುಂತಿ ಈಗ ಮಗ ಕಲ್ಲಿಗ್
ಹೌದಪ್ಪಾ ಮುರದ ಆ ಕಡೆ ಏನ್ ಮಾಡ್ತವಿ ಕುಂತೀ ಒಂದ ನಾಕ್ ದಿ
ಹ್ಮ ಅದ ಕಲ್ಲು ನೀನೆೇ ಮ್ಯಾಗ ಹಾಕಿಂದೇನ್ ತಗೊಂಡ
ಕಾಲಿ ಬಿದ್ದವ ಕಡೆ ಸ್ವಲ್ ಮ್ಯಾಗನ್ ಬಿದ್ದ ಕಡೆ ಅದ
ಇಲ್ಲ ಮಗಾ ಹಿಂಗ ಕಾಲ್ ತಗೊಂಡ ಅಕ್ ವಡ್ಡಿದೆನ್ ನೀನು ಹೋಗಿ ಏನ್ ಅದೇ ಹಿಂಗ ಹ್ಮ್ ಹ ಶಾಕ್ ಆಗಿರ್ತನ್ ನಿಮ್ ದೋಸ್ತ್ ನೋಡ್ ನೀ ಏನಪ್ಪಾ ಹೆಂಗ ಮಾಡ ಂದಲ್ಲ ಉಂತೆ
ಹ್ಮ್ ಏನ್ ಮಾಡ್ತೆವೆ ಮತ್ತ ಅವನು ಅವನು ಒದ ಹೊಂಟಿದ ಎ ಬ್ಯಾಡ್ ಅಲ್ಲಿ ಮತ್ ಯಾರಲ್ಲ ತಗೊಂಡ ಹೋಗೋರು ನಮಗ ಹ್ಮ ಮುರಿಯಕೋಬೇಡ ಮತ್ ನಿನ್ ಬ ಪುರಿ ಇಬ್ಬರು ಇಲ್ಲ ಇಲ್ಲ ಮಕ್ಕೋಬೇಕ ಮ ಯಾರು ಬರೋದು ಇಂಟರ್ಟೈನ್ಮೆಂಟ್ ಮತ್ತನ
ಇಲ್ಲ ಜೀವನನೇ ಸಾಕಾಗದ ಮತ್ತೆ ಇಬ್ಬರು ಅಲ್ಲೇ ಸತ್ತರ ನಡಿದ್ದಿಲ್ಲ ಸುಮ್ನೆ ಮತ್ತೊಂದಮ ನಿಮ್ಗೆ ಯಾರ್ ಫೋನ್ ಹಸ್ತಾರ ಅದ ಫೋನ್ ಹಸ್ತಾರ ಅನ್ಕಂತ ಮಕ್ಕಳು ಬಾ ಯಾರ ಹೇಳಾರ ಮಕ್ಕಳ ಇಬ್ಬರುಕ ಇಬ್ಬರು
ಹನ್ ಮಾಡ್ತಿ ಹೇಳ್ಬಬೇಕ ಸ್ವಲ್ಪ ಹಂಗೆ ಎಲ್ಲಾ ಪೂರ ಇಸ ಇನ್ನ ನಾಗಸ ಬದಕ್ಬೇಕಂತ ಆಸೆ ಇತ್ತ ಅದಕ್ಕೆ ಬದುಕಿವಪ್ಪ
ಎಲ್ಲ ಆಗ್ಯದ ಎಲ್ಲ ಹೋಗದ ಎಲ್ಲ ಮಾಡಿವಿ
ಆ ಆ ಅನಕ ನಮ್ದನ್ ಮದ್ವೆೆ ಅದ ಅನ್ ಮಕ್ಕಳಾಗ್ಯಾರ ಸಂಸಾರ ಮಾಡಾಕ್ ಕುಂಂತನಿ ಆಕ
ಹ್ಮ್ ನಮ ಅಣ್ಣಸಗತ್ ಅಂತ ಹೇಳನ್ ರಿಟನ್ ಹಸ್ತನೆ
ಬ ಸರಿ